ಅ ಕಂಪ್ಲೀಟ್ ಮಾಡ ನೀನದ್ರಗ ಮ ಆ ಬಾಲ ಹಬ್ಬ ಆಗ ಐವ ನಿಮಷ ಎಲ್ಲ ಆಯ್ತ ಆಲ್ಲ ಇದೊಂದು ನಿಮಷ ಯಾರ ಅವ್ರ ಅವರು ಮಾತಾಡ್ತಾರ ನೀ ಕನ್ನಡ ಬಂದರೆಕ್ ಕನ್ನಡದಾಗ ಮಾತಾಡ ಅಷ್ಟೇ ನೇಪಾಳದವ್ರು ಮಾಡತಾರ ಡೆಲಿವರಿ ಜ ನೇಪಾಳದವ್ನು ಈ ಬರ್ಲಾರ ಕನ್ನಡ ಬರ್ಲಾರ್ರು ಮಾಡ್ ನಿಂಗೇನು ಅಷ್ಟೆ ಬರ ಗಾಡಿ ಹೊಡಿಯೋದು ಬೇಡಿಕೆದಾನ ಬರ ಮ ಮೊಲ್ಲೆ ಯಾರಿ ಅವ್ರಿಗೆ ಹೇಡ್ತಾರೆು ಬೈ
ಹಗ ಅಲ್ಲ ಒಂದು ಸ್ಟೇಟಸ್ ಇ ಬಿಡ್ತಾನೆ ಸ ಮಾಡ ಣ ಮುಲ್ಗನವ ತಮ್ಮ ಯಾರ ಚಲ ಸಾಯಿಲೆಂತ ಅಂತ ಹ್ಮ ತಿಳಿಯವಲ್ದು ಮಾಡ ಜಲ್ಲಗ ಹಟ್ಟ ನಲ್ಲ ಇನ ಅಲ್ಲಿಗೆನ ಕುಂತ ಅಲ್ಲ ಹೋಗಿ ಹೇ ಮೂರು ಮಾಸ ಯತೆ ಮೂರ್ ಗಂಟೆ ಅಲ್ಲಿಂದ ಬಿಡ್ದಗ ಮೂರ್ ಅಲೇ ಅವರಿಗೆ ಹೇಳಿ ನಾವು ಮೂರ್ ನಲ್ವತ್ತೈಐದ ಹಿ ಇತಂದಗ ಇವಾಗ ಬರ್ತಾರ ನೋಳ ಇವಾಗ ಬರ್ತಾರ ನೋಡ ಅವ್ರಗ ಇವಾಗ ಬರ್ತಾರೆ ಲೈಟಿ ಹಾಕೊಂಡ್ ಹಕಂದರು ಗ ಅಲ್ಲಿ ಮಾಡಗ ಇವಾಗ ಬರ್ತಾವ್ಮ್ ಹೋದ ಮ್ಯಾಲೆ ಯಕ ಬರ್ತಾರೆ ಕೇಳ
ಇಲ್ಲಾ
ಕೇಳಲ್ಲೇ ಅ ಮಾಡಿದ್ದ ನಿದೆ ಆಯ್ತ ಅಲ್ಲಿ ಅವ್ರು ಕಾಲ್ ಮಾಡ್ತ ನನ್ಗೆವನಿಗೆ ಹೋ್ರ
ನಾ ಮಾತಾಡಿ ನೀನ್ ಮಾಡ್ತನಿ ಹೋಗ್ ನೀನ್ ಯಾಕಂತ ನ ಇರ ನೀವ್ ನಾ ಮಾಡ್ತನಿ ನೀನ್ವಲ್ಲ
ಹ ಯಾರಗ ಹಲೋ ತಾಪ್ಪ
ಯಾ ಯಾರ ಹಲ್ಲೋ .. ಇಷ್ಟ, ಆಯ್ತು, ಹೇ, ನಿಮ್ಮಮ್ಮ ಧೆನ್ಗು .... ಹಾ .. ಇಬ್ಬರು, ನಮಸ್ಕಾರ, ಮೆಟ್ಟಲೂ, ಹೊಡದವ್ರೀ ಬಂದು, ಎರಿವೇನ್ರಿ. .. ಎಲ್ಲಗ, ಮಾನ್, ನಡ್ದಲ್ಲ ದೊಡ್ಡ, ದೊಡ್ ಮಾತುಗಳು, ಕೇಳ್ತ. .. .. .. ನಗ, ತಾನ, ಹಲೋ. .. ನೀವು, ಹೋಗ್ಬಾರ್ರ .. ಹೇ .. ಹೇ, ನಿಮಗ್, ದರಿ, ಇಲ್ಲ, ಇವತ್ತಿಂದ! ಬಸ್ ನಾವ್ನ್, ಹೆಂಗ್, ಬಿಟ್ಟ. .. ಸುಡುಗಾಡು, ದಾರಿ, ಬಿಟ್ಟವೀ, ಏನು ಹೇಳುವಣಿ, ಏನು, ಹೇಳಬೇಕು, ಸಾಕಷ್ಟು, ದಾರಿ, ಬಿಟ್ಟುರ್ಡಿನಿ. .. ಬೇಕಂತ, ಬಿಡ, ನಾ ಊರ್ ಮಂದಿಗಳಿಗೆಗಂತಾಡಗಕತ್ತರ, ಬಡ್ರಿ ಬೇಕಂತ ಬಿಡಿ, ಅಂತೀ, ಯಾವಾಗ, ವೀಡಿಯೋ. .. .. ಹೌದ್ರೀ, ರೆಕಾರ್ಡ್, ಅಡ್ಹವಿ, ನನ್ನಲ್ಲಿಲ್ಲ ನನ್ನಲ್ಲಿ ತನ್ಗ. .. .. ನಮಗ್, ತೋರಿಸಿದ್. .. ಒಂದುವವರೆ, ನಿಮಿಷ ಇದ್ದೇ ತೋಸ್ಯಾರ ನಮಗ, ಏಳು ನಿಮಿಷದ್ದ ಅ ಟೋಟಲ್. .. ಕಾಳಿಂಗ .. ಯಾಕನ, ಒಂದವರ್, ನಿಮಿಷಾನೇ! ತೋರ್ಸಣ ನಮಗ, ಯಕ್ಕ್ಷ, ಕಸಿಲ್ಲಾ ಅವ್ ಕಡೆ ಅವ ತೋಸೋದಿಲ್ಲ, ಅಂತ, ಹೇಳ ನಾವ್ ನಮಗ? .. ನಾನಿಗೆ, ತೋರ್ಸ್ದೇನೆ, ಅವನಿಗೇ, ತೋರ್ಸತ ಅಂತೇನೆ, ನಿಮಗ್ ಬಿಟ್ಟದತ್, ಅವ್ರಗ್ ಬಿಟ್ಟದ. .. ನಮ್, ಇಬ್ಬ್ರಿಗೆ, ತೋರ್ಸ ನೋಡು, ರೆಕಾರ್ಡ್ ಒಂದವರೆ ನಿಮಿಷ, ಇದೆ ಏಳು ನಿಮಿಷ, ಅಧುಮೇಲೈ, ಎತ್ಹಿಯೆಡು, ಅನ್ನೋನೇ, ನಮಗೂ. .. ಏ, ಬರ್ತೈತಿಲ್ಲಾ, ಸ್ವಲ್ಪ್ ಹೇಳ್ ಹಲೋ ಅಲೆಲೆ ಏ ಮೂರು ನಲವತ್ತಕ್ಕೆ! ಬಾ ಅಂತ ಹೇಳಿ ಇವನೀಗೆ. .. ಅಲ್ಲೆ, ಕುಂತಾವಣೆ,, ಮನ್ಯಾಗ ಮೂರ್ನನವತಕ್ಕೆ, ಭಾಷೆಬಾಯ, ಅಂತೇಳ ಆವ್, ಇಮ್ಮ್ಯಾಗ. .. .. ಮೂರ್, ನಲ್ವತ್ತೈದಕ, ಹೋಗ್ಯದ, ಅದ ಇಲ್ಲಿಂದಾ! ಮೂರ್, ನಲ್ವತ್ತೈದು, ಕರೆಕ್ಟ್, ನಾನೇ, ಹೋಗ್ನವಿ. .. ಬರೋ, ಎಲ್ಲೇ? .. ಏನು, ಏನು, ಹೇ .. ಯಾರ್, ನಿಂದಾ, ಏನು? .. .. ಹಲೋ, ಬೋಲೋ, ಸರ್, ಹಲೋ. ಕೊನ್ನಿ .. ಹಲೋ, ಬೋಲೋ, ಜಲ್ಲುಬಾಯಿ,, ಎಲ್ಲಾ ಹೇಳ್ದ್ರಿಲೆ, ಏಇ, ಇಲ್ಲಾ ಬೇಕಂತ್, ಅಲ್ಲ ಅದು. .. ವಿ ಆರ್, ಸ್ಪೀಕಿಂಗ್, ಮಾತಾಡು, ಮಾತಾಡು. .. ಹಾ, ಅಕ್ಕಾ, ಹ, ಈರಣ್ಣ, ಈ, ಬಿಡಲ್ಲ, ಬಿಡು. .. .. .. ಆವ್, ಯಾರ್, ಯಾರ್ಯಾರು, ಮಯ್ಯಗ, ಸೋತಲು? .. ಅಲೆ, ಕಾಜಾ, ಗರಿಬ್, ನವಾಜ್, ಅಂತ, ಹೇಳಲ್ವಾನಿ. .. ಕೆ, ಜಿ, ಎನ್, ಫುಲ್ ಫಾರ್ಮ್. ..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
ಅಲ್ಲ, ಗೊತ್ತಾಗ್ಲಿಕ್ಕೆ! ಏನ್ ಮಾಡ್ತಲ್ಲ ಗೂಗಲ್ಗೆ ಸರ್ಚ್, ಮಾಡ್ಬೇಕಲ್ಲ. . ಹೇ, ಹಾಗಿದೆ, ಆಯ್ತು, .. ಆಮ್ಯಾಲ, ಅವ್ನಿಗ ಹೇಳಿ, ಹಾಕಿಶುತೀನಿ, ತೋರ್, ತಡ್ಡಿ, ಅಲ್ಲೆ, ಇದೀನಿ ಆಯಿತ, ಬಂದ್, ನೀನು? .. .. ಏನುಕೈ, ಪಡ್ಡೆ, ಹಲೋ! .. ಹಲೋ. .. ಹಲ್ಲೋ, ಅದಾ, ಹಲೋ, ನೀ ಮಾಡಿದಿ, ಮಾಡಿಲೆ, ಸಿಗ್ತಾ? ... ಯಾವತ್ತೂ, ಆದರು, ಸೀರಿಯಸ್ ಹಾಗುತಿನಿ, ಅಲ್ಲಾ ಕಾಜನವಾಜು, ಏನು .. ಕಾಜಗರಿ, ನಮ್ಮಾಜ. .. ಏನ್ ನಾವ್ ಸ್ವಲ್ಪ ಯಾಕ ಎಜುಕೇಟೆಡ್ ಪಾ ಹಲೋ ಯಕಡಿ ಹ ಹೇಳಬೇಕ ನೀನೆ ಹ್ನ. ಲೋ
ಆ
ಹೇಳಬೇಕ
ಹೇಳ್ಬೇಕ್ ಮಾವ
ಎಸ್ಟು, ಅಯ್ತು, ಟೈಮ್, ಐದ್, ನಿಮಿಷ, ಕೇಳಿನೊ, ಹಿನಾ ಐದ್ ನಿಮಿಷ ಆದ್, ಮುಗದೊ, ಹಿನಾ ನಾಕ್ ನಿಮಿಷ. .. ಐದ ರೂಪಾಯ ಸಿಗ ಕೊರ ಎಕಡಿ ಸತ್ತಿ ಹಲೋ ಅಲ್ಯಾ ಇಬ್ರಮ ಅಂತ ಹೇಳ ಹೋಗ ಹೋಗ ಬನ್ನಿ ಸ್ವಲ್ಪ ಹೋಗ ಇನೊಂದ ಸ್ವಲ್ಪ ವಲ್ಗ ಇವಾಗ ಕರ್ಕೊಂಡ ಬರಾಕ್ ಹೊಂಟೀನಿ ಲೇ ಹಲೋ ಹಲೋ ಎನ್ ಮಾಡತಿ.
ಆ
ಏನ್ ಮಾಡಕತ್ತಿ. ಹಲೋ.
ಪಾಸ್ ಪಾಸ್ ತೆಗೀರಿ.
ನಾ ಹಳೆದಾರ ಹಲೋ ಸಿಕ್ತಿ ಏನ್ ಅಂದೆ ಹೇ ಬೈಜಿ ಮಗನ್ ಮಾತಾಡ್ಲಲೇ ಏನ್ ಮಾಡಕತಿ.
ನಾನಾ ಉರಿಗ ಬಂದೂರಿ ಷ್ಯಂಟ
ಇಲ್ಲ ಇಲ್ಲ ನೀನ್ ಹೇಳ್ಬೇಕಪ್ಪ ಅಂತಕ್ಕೆಲ್ಲ ಗೋಲ ಕೈ ಮಂಡ ಆತವಾ ನೀನ್ ಹರ್ದ ಬಾ ಚಾಕ್ ತಂದಕೊಡ ಅನ್ನ ತಂಗಕೊಡತನ ಹೋಸದ ಇಲ್ಲ ಸಂಡೆ ತಕಂತ ಹೊಂಟಾ ಬಾ ಅಲ್ಲಿಗೆ ತಂದ ಕೊಡ್ತಿನಪಾ ಅಂದೆ ಹಾ ನೀನಲ್ಲ ಬೈಜ ಮ ಈಗ ಎ ಇಡು ಇಡ್ ಬೇಗ ಹಲೋ ಹೇಳ ಕೆಳತತಿ ಮಾಡ್ತೀರಾ ಅಂತ ಹೇಳಿಲ್ಲ ಹೇಳಂದ ಅಲೋ ಮಾತಾಡೊ ಎ ಮಾತ ನನಗ ಹೇಳ್ಯಾರ ನಮ್ಮ ವಶೀನಿ ಗ ಹೇಳ್ಯಾರ ಹಲೋ ಹಲೋ ಮೋದಿ ಮಾತಾಡ್ ಮಾತಾಡ್ಲ ಏ ನಿಮ್ ಯಾರ ಸತ್ತೋಗಾರ ಕರ್ಕೊಂಡ ಬರಾಕ್ ಹೊಂಟಿ ಏನ್ ಹೋಗ ಹೋಗ ಇನ್ ಹೊಲ ಹೊಲಕ ಮುಟ್ಟಟಗೆ ಮುಗ ಹೋಗ ಹಲೋ ಕೆಳಾತತಿ. ಡೆಲಿವರಿ ಕೆಲ್ಸಕ್ಕ ಏನು ಬೇಕಾಗಿಲ್ಲ ನಿಂದ ಒಂದ ಐ ಡಿ ಒಂದ ಕ್ರಿಯೇಟ್ ಮಾಡ್ಕೇಬೇಕ್ ಅಷ್ಟೇ ಯಾವದ್ರಾಗ ಅಂದ್ರೆ ಇದ್ರಾಗ ನಿನ್ ಏರಿಯಾದಲ್ಲಿ ಹೋಗಿ ನಿನ್ ಇನ್ಸ್ಟಾಮಾರ್ಟ್ ಮಾಡ್ತಿ ಸ್ವಿಗ್ಗಿ ಮಾಡ್ತ ಒಟ ನಿನ್ ಏರಿಯಾದ ಹೆಸರ ಕೊಟ್ಟ ನೀನ್ ಏರಿಯಾದ ಕೊಟ್ಟ ಆ ಲೊಕೇಶನ್ ಅಲ್ಲಿಂತ ನಿನ್ ಐ ಡಿ ಒಂದ ಕ್ರಿಯೇಟ್ ಮಾಡ್ಕೊಂದ ಬಿಡು. ನನ್ ಗಾಡಿ ನಂಬರ್ವು ತೊಗೋತದ ನಿನ್ ಗಾಡಿ ನಂಬರ್ ಫೋಟೋ ಹೊಡ್ದ ಅದಕ ಡೀಟೇಲ್ಸ್ ಹಾಕ್ಬಿಟ್ರ ಸಾಕ ಆಟೋಮ್ಯಾಟಿಕ್ ಐ ಡಿ ಕ್ರೇಟ್ ಆತೈತಿ ಡೆಲಿವರಿ ಫುಡ್ ಬಿಳತವ ಸೌಕ ಸೌಕಾಸ
ಹ ಇದ ಫೋನ್ ಪೇ ಬಿಳತವ ಆಫರ್ ನಮ್ದರಾಗ
ಅಕೌಂಟ್ ಗೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ.
ಹಾ ಫೋನ್ ಫೋನ್ಪೇಗ ಅಂತ ಬೀಳಲ ನೀನ್ ನಿನ್ ಅಕಂಟ್ ಅಂದ್ರನು ಒಂದೇ ಫೋನ್ ಪೇ ಅಂದ್ರ ಒಂದೇ ಏ ನನ್ ಅಕೌಂಟ್ ನನ್ ಅಕೌಂಟ್. ನಂಬರ್ನ್ ಪಾಸ್ಬುಕ್ ಕೊಿ ನೀನ್ ಪಾಸ್ಬುಕ್ ಅವುಗಳು ಕೊಟ್ಟ ಅಂದ್ರೆ ಅದಕ್ಕೆ ಆಕಿಬಿಡ್ತಾರೆ ಡೈರೆಕ್ಟ್. ಹುಂ ಏನ. ಯಾವದ ಏ ಏನ್ ಬೇಕಾಗಿಲ ಗಾಡಿ ಲೈಸೆನ್ಸ್ ಅದ ಇಲ್ಲ ಲೈಸೆನ್ಸ್. ಹೋಗ ಹೋಗಬೋದು ಸೈ ನಡ ನಡೀತವ ಅವವು ಡೆಲಿವರಿ ಜಾಬ್ನವರು ಹಿಡಲ್ಲ ಲೈಸೆನ್ಸ್ ಇರ್ಲಕ್ಕನ ನನ್ ಹಾಕ್ತಿದೆ ಲೆ ನೀನ್ ಏನ್ ಅಂದ್ರ ಅವ ಲೆ ಅವ ನಮ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕಿಡ್ದಲ್ಲಾ ನಿಮ್ಗ್ ಹಿಡಿತಾರ ಏನು ಲೈಸೆನ್ಸ್ ಇರ್ಬಕ್. ಹಾ. ಏ ನಿಮ್ ಅಣ್ಣ ನೋಡ್ ತಗೊಂಡ್ಬ ಬಿಡ್ ಏನಾದು ನ ನೂರಿ ಇ ಎಲ್ಲೇ ನಡಿದ್ ನ ನೂರಿ ಇ ಅವರು ಕೊಟರ್ ಬಿಟ್ಬ ಬಿಡ್ತಾರೆ.
ಹ ನಂಗ್ ವಯಸ್ಸ ಆದ್
ಆಯ್ತ ಆಯ್ತ ಏನ್ ನಿಮ್ಮಣ್ಣ ಲೈಸೆನ್ಸ್ ತಗೊಂಡ್ ಹೊಡಿ. ಎಲ್ಲಿ ಇದ್ದನ ಅವಾಗ.
ಅಂದ್ರ ಒಂದ್ ದಿವಸಗ್ ಎಷ್ಟ್ ಮಾಡ್ಬಾದು.
ಹಾ ಏನು ಒಂದ ದಿವಸಕ್ಕೆೇ ನೀನ್ ಒಡಿ ಬೊದು ಲೆ ಒಂದ್ ದಿವಸಕ್ಕೆ ನೇು ಒಂಬೈನೂರ ಎಂಟುನೂರು ಸಾವಿರ ದೇಡ್ಡ್ ಸಾವಿರ. ಸಾವಿರ ಎರಡ್ ಸಾವಿರ. ನಿನ್ ಮೇಲ್ ಡಿಪೆಂಡ್ ಇರ್ತದ.
ವರ್ಷ ಎರಡ್ ವರ್ಷದ ನ್ ಡಿಪೆಂಡ್ ಅದ. ತೋರ್ತ ನಮ್ಗೆ ಪೋನ್ ನಾಗೆ.
ಎಲ್ಲ ತೋರ್ಥದ ಅಲ್ಲಿ ಈಟ ಆಯ್ತಿ ಈಟೆಲ್ಲ ಅಂತ.
ಇಲ್ಲ ಇಲ್ಲಿ
ಹ್ಮ ಹು ಅದ. ತಡಿ.
ಮನೆ ಮನೆ ಮನೆಯಲ್ಲಿ ಯ ಎಲ್ಲ ದೋಸದನಾ.
ಹಾ ನಾ ಮಾಡ್ತನಿ ಇರಿ. ಮಾಡ್ತೀನಿ ಇರಿ ನಂದ ಸ್ವಚ್ ಆಫ್. ಪೋನ್ ಯಾಕ್ ಇತ್ರಿ ಇಬ್ರೂ.
ಹೆಲೋ